ಹ ಕೇಳಿಸ್ತಾ ಇದೆ ನಿಮಗ್ ಕೇಳಿಸ್ತ ತಿದ್ಯಾ
ಹಾ ಕೇಳುಸತೈತೆ
ಇದೀವಿ ನಾವು ಸುಮ್ಮ್ನೆ ನೀವು.
ನಾನು ಆಚೆ ಹೋಗಿದ್ದೆ ಎಲ್ಲೋ ಈಗ ಮನೆಗೆ ಹೋಗ್ತಾ ಇದ್ದೆ ಬಸ್ಸಲ್ಲಿ.
ಹೌದಾ.
ಆಯ್ತು ನಿಮ್ದಾಯಯ್ತಾ ಊಟ.
ಹಾ ನಂದು ಆಯ್ತು.
ಹೇಗಿದ್ದೀರಾ.
ಹಾ ನಾನು ಚೆನ್ನಾಗಿದ್ದೀವಿ ನೀವು
ಹಾ ನಾನ್ ಚೆನ್ನಾಗ್ ಇದೀನಿ
ಆ ಏನಾದ್ರೂ ಟಾಪಿಕ್ ಒಂದ್ ಹೇಳ್ರಿ ಅದ್ರ ಬಗ್ಗೆ ನಾವು ಮಾತಾಡ್ಸ್ಕೊಡೋಣ.
ಏನ್ ಮಾಡ್ತಾ ಇದ್ರಿ ಬೆಳಗಿನಿಂದ?
ಯಾರು ನೀವ.
ಬೆಳಿಗ್ಯಿಂದ ಏನ್ ಮಾಡಿದ್ರಿ ಅಂತ.
ಇಲ್ಲ ಇವಾಗ ಬೆಡ್ ಮೇಲೆ ಇಂದ ಎದ್ದು ಹೇಳ್ದೆ. ಇದನ್ ಇದೇ ಹಪಾಗ ಕಾಲ್ಸ್ ಮಾತಾಡ್ಸ್ಕೊಂಡ್ರು ಇದೀನ ಅಷ್ಟೇ.
ನಾನು. ಬೆಳಿಗ್ಗೆ ಎದ್ದೆ ಇದ್ಬಿಟ್ಟು ಕೆಲ್ಸ ಮಾಡ್ದೆ ಮನೆಯಲ್ಲಿ ಸ್ವಲ್ಪ. ಆಮೇಲೆ ನಾವ್ ದೇವಸ್ಥಾನಕ್ ಹೋಗ್ಬೇಕಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ರಿ ತುರುವಕೆರೆ ಹತ್ರ. ಎಂತ ಪೂಜೆನ ಮಾಡಸ್ಕೊಂಡೆ ಅಲ್ಲೇ ಊಟ ಮಾಡಿದ್ವಿ ಊಟ ಮಾಡಿ. ಈಗ ಮತ್ತೆ ಮನೆಗ್ ವಾಪಸ್ ಹೋಗ್ತಾ ಇದೀವಿ. ಹಾ
ಏನು ತಿಂದ್ರಿ.
ಏನಿಲ್ಲ ಇವಾಗ ಇದು ಕರ್ಡ್ ರೈಸ್ ತಿಂದ್ಬಿಟ್ಟು ಮಧ್ಯಾಹ್ನ. ಮತ್ತೆ ಸೇಮ್ ಮಲ್ಗಿದ್ದೀರಿ ಹ.
ಏನು ಇಷ್ಟು ಲೇಟು.
ಏನ ಇಲ್ಲ ಲೇಟ್ ಏನು ಇಲ್ಲ. ಎದ್ದಳತ್ತು ಇವಾಗ ರಾತ್ರಿ ಲೇಟ್ ಆಯ್ತು ಮಳಗಿದ್ದು ಅದಕ್ಕೆ ಇವಾಗ ಎದ್ದು ಹೇಳಿ, ಕರ್ಡ್ ರೈಸ್ ತಿಂದು. ಮಲಗಿದ್ದೆ ಹಾಗೆ. ಹ್ಮ್ ನೀವೇನ್ ತಿಂದ್ರು.
ನಾನು ದೋಸೆ ತಿಂದೆ, ದೋಸೆ ಆಲೂ ಗಡ್ಡೆ ಪಲ್ಯ.
ಏನ ಏನಾದ್ರು ಓದಿ. ಹ ನಮ ಕೇಳ್ತಿದೇ. ಕಲ್ಸಿಲ್ಲ ಒಂದ ಸರಿಯ ವಾಯ್ಸ್.
ಗಾಳಿ ಏನಾದ್ರು ನಾ ಅಂತ ಇವಾಗ ಕೇಳ್ತಾ ಇದ್ಯಾ.
ಹಾ ಓಕೆ ಕೆಲ್ಸ್ತೈಡ್ ಕೇಳ್ತದೆ ನನ್ಗೆ.
ಹಾ ಹೇಳಿ ಹೇಳಿ ನಾನು ಮಾಡ
ಸ್ಟೂಡೆಂಟ ನೀವು.
ಹ ನಾನು ಸ್ಟೂಡೆಂಟ್ ನೀವು ಸ್ಟೂಡೆಂಟಾ. ಮನೆಯಿಂದ ಓಡಾಡ್ತೀರಾ ಅಥವಾ ಹಾಸ್ಟೆಲ್ ಪಿ ಜಿ ಎಲ್ಲಾದ್ರೂ ಇದೀರ.
ಹೌ ಇಲ್ಲ ನಾನು ಹಾಸ್ಪೆಲ್ಲ್ಲಿದ್ದೀನಿ.
ಹಾ ಹೌದಾ
ಮತ್ತೆ ಹೇಗ್ ಇದೆ ಕಾಲೇಜ್.
ಹ ಏನು ಬ್ಯಾಕ್ ಗ್ರೌಂಡ್ ಏನ ಕೆೇಳ್ಸತ ತೆ ಬೇರೆ ಬೇರೆ ಏನು.
ಬಸಲ್ಲಿ ಇದಿನಲ್ಲ ಅದುಕ್ಕೆ
ಹಓ ಹೌದಾ ನೀನು ಕೆಲ್ಸಿಲ್ಲ ಏನ ಎಲ್ರಿ ಇನ್ನೊಂದಕಿತ
ಕಾಲೇಜ ಎಲ್ಲ ಹೇಗಿದೆ ಅಂತ ಕೇಳಿ
ಕಾಲೇಜ್ ಏನ್ ಚೆನ್ನಾಗಿದೆ ಅದೇಏನೇಏನಿಲ್ಲ
ಹ್ಮ ಹ್ಮ ಹ್ಮ್ ಇನ್ನ ಎಷ್ಟು ವರ್ಷ ಇದೆ ಕಾಲಸ
ನಾ ನಾಲ್ಕು ವರ್ಷ ನಮ್ದು ನಮ್ದು ಐದ್ ವರ್ಷ ಅದು ಕೋರ್ಸು ಹ ಹ್ಮ
ನು ಇನ್ನ ಒಂದ ವರ್ಷ ಆ ಇನ್ನ ಒಂದ್ ವರ್ಷ ಹಾ
ಹೂ ಹೂ
ಮತ್ತೆ ನಿಮ್ಮ್ ಊರಲ್ಲಿ ಹಬ್ಬ ಎಲ್ಲಾ ಯಾವ್ದ್ ಯಾವ್ದ್ ಹಬ್ಬ ಜೂರು ಮಾಡ್ತ.
ಎಲ್ಲ ನಾವಿಂದುರ. ಎಲ್ಲ ಮಾಡ್ತೀವಿ ಮಮ್ಮಳಿ ದಿವಾಳಿ.
ಂಟತಾರಲ್ಲ ಇಲ್ಲಿವರ ಹಾ ಸಂಕ್ರಾಂತಿ ಜೋರಾ ಹ ಹಳ್ಳಿ ಕಡೆ ಅಂದ್ರೆ ಮದ್ಯ ಬರುತ್ತೆ ಹಳ್ಳಿ ಆ ಕಡೆ ಹಳ್ಳ ಮಲ್ಲ ಈ ಕಡೆ ಸಿಟಿ ಇನ್ನಲ್ಲ ಆ್ತರ
ಓಹೋ ನಿಮ್ ಕಡೆ ಹೇಗೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ
ನಮ್ಮ್ ಕಡೆ ಎಲ್ಲಾನ ಗ್ರ್ಯಾಂಡ್ ಆಾಗ್ಯ ಮಾಡ್ತಾರೆ ಆದ್ರೆ ನಮ್ಮ ಏರುತ ಅಲ್ಲಿ ಈಗ ಸಂಕ್ರಾಂತಿ ಶಿವರಾತ್ರಿ ಯುಗಾದಿ ದೀಪಾವಳಿ ಎಲ್ಲ ಜೋರಾಗ ಮಾಡ್ತಾರೆ
ನಮ್ ಕಡೆನೂ ಅಷ್ಟೇ ಹಾಗೆ ಅಷ್ಟೇ ಮಾಡ್ತಾರೆ
ಟಾ ಇಪ್ಪ ಹಸ್ಬಂಡ ಹ
ಹ್ಮ್ ಆಯ್ತ ಹಸು ಆಯ್ತ ಹ್ಮ್ ಆಯ್ತ
ಹಾ ನೀನ್ದು ಹಳ್ಳಿನ
ಹ್ಮ್ ಹಳ್ಳಿ ಕಡೆನೆ ನಾನು
ಹಾ ಹಾಗ ಹಾಗಂಗಿದ್ರೆ ಸಂಕ್ರಾಂತಿ ಜೋಡ ಇರುತ್ತಲ್ಲ
ಹ್ಮ್ ಚೆನ್ನಾಗಿರುತ್ತೆ ನಾವೆಲ್ಲ ಬಾಟಸಾ ಇದ್ವು ಸ್ವಲ್ಪ
ಆ ಕಿಸಲಿಲ್ಲ
ಬೋರ್ಡರ್ ಸೈಡ್
ಹೌದಾ
ಕರ್ನಾಟಕ ಆಂಧ್ರ ಆ ಕಡೆದವರು ಹ್ಮ್
ಬತ
ಕನ್ನಡಸ ಅಷ್ಟು ಪೂಮಂಟಕ್ ಬರ್ತಿಲ್ಲ ಅಂತ ನಾನು ಅದೇ ಅನ್ಕೊಂಡುಫಸ್ಟ್ ಹೇಳೋಣ ನಮಗು ಅಷ್ಟೇ ಇಷ್ಟ ಹ
ಪರವಾಗಿಲ್ಲ ಅರ್ಥ ಆಗತ್ತಲ್ಲ ನ ಹ
ಹೌ ನನ್ಗೆ ಅಷ್ಟೇನ್ ಕೊತ
ನ ಕನ್ನಡಲ್ಲೇ ಮಾತಾಬೇಕ ಕನ್ನಡ ಬಳಸಬೇಕು
ಹ್ಮ್ ಏನಪ್ಪು ಏನು
ಎಲ್ಲ ಳ
ಏನ್ ನಿಮ್ ಫ್ರೆಂಡ್ಸ್ ಎಲ್ಲ ನಗ್ತವಂಗವ್ರಿ
ಬಗ್ತಾ ಇರೋದು ನನ್ ಪ್ರಮಸ ಯಾರು ಇಲ್ಲ
ಹ್ಮ್ ಹ್ಮ್..
ಹತಾ ಇದ್ದ ಸೊ ಬಸ್ಲ್ಲಿ ಇದ್ದೆ ಇನ್ನ ಒಂದ್ ಗಂಟೆಯಲ್ಲಿ ರೀಚ್ ಆಗ್ತ.. ತುಮಿ..
ಹ್ಮ. ನಾವು ಅಷ್ಟೇ ಒ ಹಫ್ ಅನ್ ಅವರ್ ನೋಡ್ಕೊಂಡು ಕ್ರಿಕೆಟ್ ಆಡಕ್ ಹೋಗ್ಬೇಕು ಆಕೊಂಡು ಮತ್ತೆ ಒಂದ್ ಐದು.. ಒವರೆ ಆರು ಗಂಟೆಗೆ ವಾಪಸ್ ಬರೋದು.
ಹೌದಾ ಚೆನ್ನಾಗತೀರಾ ಹಟ್ಟು..
ಇದು ಅಷ್ಟಿಲ್ಲ ದು ಆಡ್ತೀವಿ.. ಸಮಯ ಕಳ್ಕೋಬಬೇಕಂತ ಹೋಗ್ತೀನಿ ಬರ್ತೀನಿ ಅಷ್ಟೇ ಹಿಂಗು ಹಾಲ್ಡೇ ಆಯ್ತು ಇವತ್ ರಜೆ ಅಲ್ಲ
ಹ್ಮ್ ರೋಜ ಹೌದು
ಹ್ಮ್ ಇನ್ನು ನಾಳೆ ವೀಕೆಂಡ್ ಹೊಲ್ಡೆ ಸಂಡೇನುೂ ಹೊಲ್ಡೆ ಏನು ಕೆಲ್ಸ ಇಲ್ಲ.. ಅದೇ ಕೆಲ್ಸಾನೇ ಆಟಾಡೋದು..
ಇಲ್ಲೋ ಆಚೇಲ್ಲೋಗ ವರಜಕ್ಕ..
ಹೋಗ್ಬೇಕು. ಯಾವ ಫ್ರೆಂಡ್ಸ್ ಎಲ್ಲ ಸ್ನೇಹಿತರೆ ಎಲ್ಲಾ ಮನೆಗ್ ಹೋಗವ್ರೆ.. ಊರ್ಕ್ ಹೋಗ್ಬಿಟ್ಟು ಹಾಗೆ ನಾ ಹೋಗಿಲ್ಲ ನನ್..
ಹಲೋ..
ಹಿನ ವಾರ ಹೋಗಿದ್ದೆ ಅದಕ್ಕೆ ಈ ವಾರ ಹೋಗಿಲ್ಲ ನಾನು. ಹ್ಮ್ ನೀವೇನ್ ಮನೆಗ್ ಹೋಗಿದ್ದೀರಾ
ಹಾ ನಂದು ಇಷ್ಟ ದಿನ ಎಕ್ಸಾಮ್ ಇತ್ತು.. ಮೊನ್ನೆ ಮನೇಜ ಬಂದ್ರೆ ಈಗ ಇನ್ನು ಒಂದ್ ವಾರ ರಜಾ ಆ.. ಮತ್ತೆ ಸೋಮವಾರ ಹೋಗ್ಬೇಕು.. ಸಟಿ ಆಗರು.. ಹ್ಮ.
ನಾವವು ಹೋಗೋದು ಎಕ್ಸಾಮ್ಸ್ ಮುಗಿಸ್ಕೊಂಡು ಮತ್ತೆ ಹೋಗ್ಬೇಕಕ್ ನಾವು ಊರಿಗೆ.. ನೆಕ್ಸ್ಟ್ ಮಂತ್ ಎಕ್ಸಾಮ್ಸ್ ಐತೆ ಮುಗಸ್ಕೊಂಡ ಹೋಗ..
ಹೌದಾ ಆ ಇಷ್ಟಾಮ್ ಬರದ್ರೆ ಒಂದ್ ವರ್ಷ ಮುಗಿತ.. ಹ..
ಹಾ ಒಂದ್ ವರ್ಷ ಮುಗಿಯುತ್ತೆ ನಮನಾ ನಾಲ್ಕು ವರ್ಷ ಐ್ತೆ ನಮ್ದು.. ಈ ವರ್ಷ ಬಿಟ್ಟು.
ಈ ಕಲ್ಲ.
ಹಾ
ಹ್ಮಲ್ಲ ಬಿಡಿ ಮತ್ತೆ ಮನೇಲೆಲ್ಲ ಹೇಗಾರ.. ಹಾ. ಹೌದಾ ಚೆನ್ನಾಗಿದ್ದಾರೆ.
ಹ ಹ್ಮ್ ಹ್ಮ್. ನೀವೇನ್ ನಿಮ್ದಾವ ಕೋರ್ಸು ಏನು. ಯಾವ್ದು ಸಂಬಂಧಪಟ್ಟ ಅದೆಲ್ಲ ಕೇಳ್ಬಾರ್ದಕೆ..
ಹ.
ಏನ್. ಟಾಪಿಕ್ ಮಾತಾಡ್ಸ್ಬೇಕು ರರ್ಥ ಆಗ್ತಿದೆ..
ಬಾ ಏನಾದ್ರು ನಾ ಪಾತಾಡ..
ಇನ್ಯಾವ ಕತೆಲ್ಬೇಕಷ್ಟೇ ಇನ್ನ ಕತೆಗಳು.. ನನ್ ಗತಿಲ್ಲ ಕತೆಗ ನೀವ ಎಲ್ ನನ್ಗೆ ಎಷ್ಟೋ ಇಷ್ಟ. ಗೊತ್ತಿರೋ ಎಲ್ಲ ಹೇಳ್ತೀನ್ ನಿಮಗೆ ನೀವ್ ಶುರು ಮಾಡ್ಬೇಕಕ್ ಫಸ್ಟ್.. ಮದುರ ನೀ ಶುರು ಮಾಡ.. ಹ್ಮ್.. ಹ್ಮ್.. ಈ ಹಬ್ಬ ಬಗ್ಗೆ ಮಾತಾಡಸಬಹುದಿತ್ತಲ್ಲಾ
ಯಾವ್ದಾದ್ರ ಬಗ್ಗೆ
ಈ ಆಪ್ ಆಪ್
ಇಲ್ಲ ಅನ್ಸರುಪ ನನಗೂನು ಗೊತ್ತಿಲ್ಲ ನಾನು ಅ ಸೇರಿದ್ರು ನಿನ್ನೆ ಇತ ಚಿ ಶುರು ಮಾಡಿರು ಹ್ಮ
ಹ ಕೇಲ್ಸಿಲ್ಲ ಸರಿಯಾಗಿ
ನಿ ಫ್ರೆಂಡ್ ದದಿಂದ ಮಾಡ್ಸ್ತಾನತ್ತ.. ಹಲೋ..
ಹಲೋ ನಮ ಫ್ರೆಂಡಾ.
ಹಾ
ಯಾರು ಅವರು ಮಾಡ್ತ ಹ್ರೆ ಒಂದ ಟೂ ಟು ತ್ರೀ ಡೇಸ್ ಇಂದ ಮಾಡ್ತಾರ್ಬೋದು
ಹೌದು
ಹ್ಮ್ ನಾವು ಇವತ್ತೇ ಶುರು ಮಾಡಿದ್ದಿ ಅಪ್ಪ್
ನೀತೆ ನಪಾರ ಕೊಟರು ಅದಕ್ಕೆ ಮಾಡ
ಹ ಹಾ ಅದೇ ಹೇಳದ್ರು ನನ್ಗು ಗೊತ್ತಿಲ್ಲ ಯ್ ನನ್ ಗೊತ್ತಿಲ್ಲ ಹೇಗ್ ಮಾತಾಡ್ಸೋದ್ ಕೂಡ ಅಂತ ನನ್ ಕೇಳ ಈ ಏನೊಂದಂದು ಟೈಮ್ ಪಾಸ್ ಮಾತಾಡ್ಸು ಅಂತ ಹೇಳದ್ರ ಅವರು
ಆ
ಹಾ
ಕೇಳ್ತಿಲ್ಲ ನಿಮ್ದೇನು ಬ್ಯಾಕ್ ಗ್ರೌಂಡ್
ಹಾ ಕೇಳಿಸತಾ ಇದೆಯಾ
ಹಾ ಇವತ್ತು ಕೇಳ್ತೇತೆ
ಕಿಟ್ಕ ಎಲ್ಲ ಮುಚ್ಚಿದೆ ಆದ್ರೂ ಸ್ವಲ್ಪ ಜೋರಾಗಿ ಹೋಗ್ತಿದಾರಲ್ಲ ಹಂಗಾಗಿ ಶಬ್ದ ಬರ್ತಾದೆ
ಹ್ಮ ಹಗೆ ಅನ್ಸುತ್ತ ಅದಕ್ಕೆ ಎಲ್ಲ ಕೇಳ್ಸ್ತಿಲ್ಲ ಸರಿ
ಹಾ ಹ್ಮ್
ನಿಮ್ ಟೈಮ್ ಆಯ್ತು ಏನು ಎಷ್ಟ ಎಷ್ಟ್ ನಿಮಿಷ ಮಾತಾಡ್ಸ್ಬೇಕು ಯಾಕಲ್ಲ ಅ ಹ್ಮ ಆಯ್ತು
ಸಿಕ್ ಮತ್ತೆ ಮಾತಾಡೋಣ
ಹ ಓಕೆ
ಹಾ ಸರಿ ಹ್ಮ್